ಹ್ಮ್. ..
ಹ್ಮ, ನೋಡು. ..
ನಿಂಗೆಅಧು, ರೆ. .. ಕಾಡಿಂದ, ಏನಾದ್ರು ಬಂದ್ ಬಿಡ್ಬೇಕು! ಊಟ್ರ ಇದು, ಮಾತಾಡೋದನ್ನ ಇದು ಮಾಡಿ. .. ಅದನ್ನೇ ಮಾಡ್ಕೊಂಡು, ಕುಂತು, ಬಿಡು. .. ಅದೇ ಬೆಸ್ಟ್. ..
ಹ. ..
ಜಲ್ದಿ, ಮಾಡಿ, ಮುಗಿಸಿ ಬಿಡಬಹುದು. ..
ತೋರಿಸುಬ್ಬ. ..
ನಂಗೆ, ಅದೇ, ಈಸಿ, ಕೆಲ್ಸ್ಹಪ್ಪ. ..
ಹೆಂಗ್, ಮಾಡ್ತವಿ! ಎಷ್ಟಂದ್ ಮಾಡ್ಕ ಮುಂದಿರ್ತಿ ಆದ್ರೆ ಕಮ್ಮಿ ಬರ್ತದ ಮತ್ತೆ ಅದಕ್. ..
ಏ, ನೀನ್ ಹಂಗು, ಅನ್ಕೋಬೇಡ. ..
ಕಮ್ಮಿ, ಬರ್ತೈತಿ ಹ್ಮ. .. ಹೇಳಿ, ಅಣ್ಣ, ಎಷ್ಟು! ಬರ್ದು, ಎಷ್ಟು ಬರ್ದ. ..
ಅದಕ್ಕೆ, ಜಾಸ್ತಿ ಬರೋದ ಎಷ್ಟ್ ಬರತ್ ಅಂತ ಗೊತ್ತಿಲ್ಲ ಬಟ್ ಅದ ಇದೇ, ನಾವು ಮಾತಾಡ್ತಿವಲ್ಲ ಈ. .. ಫೋನಲ್ಲಿ, ಅದ್ರಕಿನ, ಜಾಸ್ತಿ, ಬರುಬೇಕುಬರುತ್ತೆ. .. ಹ. ..
ಹಾಂಗ. .. ಹ್ಮ. ..
ಆ. ..
ಕರೆಕ್ಟ್, ಬರಲಾಧು. ..
ಹಾ. ..
ಹ್ಮ್. ..
ಮತ್ತೇನ್, ಸಮಾಚಾರ? ..
ಏನೇನ್ ಮಾಡ್ಬೇಕ್ ಹೇಳ್ಬೇಕು ನಿನ್ನೇ? ..
ಹಾ. ..
ಏನು, ಹೇಳ್ಬೇಕು? .. ಹ್ಮ್ಮ್, ಬಿಸ್ನೀರ್, ಇಡಬೇಕಂತೆ, ಯಾರಿಗೆ, ನಾರಾಯಣಿಗೆ, ಕೊಡಹೇಳಿ, ಎಲ್ಲಿ, ಯಾವ್ದು, ಕೊಡ. .. ಹ, ಹ್ಮ್, ಹ್ಮ್. ..
ಹಾ. ..
ಹ್ಮ್, ಹೇಳು. ..
ಕೇಸುತ, ನ್ನನ್ನು ವಾಯ್ಸ್? ..
ಕೆಳತೈತೋ! ..
ಗಾಡಿ, ಕ್ಲೀನ್ ಮಾಡ್ಬೇಕಿತ್ತು! ಬಾರ. ..
ಯಾರು? .. ಮತ್ತೆ ತೋರಿಸಬೇಕಿಲ್ಲಿಟ್ಟಿರೋದನ್ನ. ..
ತೋರ್ಸಲ ತಗೋ ಬಂದು. ..
ಹ್ಮ್, ವರ್ಸು ಹೊರ್ಸ್ಕೊಂಡು, ಮಾತಾಡು, ಒಟ್ ಮಾತಾಡ್ಕೊಂಡು ಕುಂತಿರು. ..,
ಹೌದಾ, ಎಲ್ರುೂ ನೋಡ್ತಾರೋ, ಮಾರಾಯ, ಆ ಗಾಡಿ ಯಾರು ಒರ್ಸಲ್ಲ ನಾನು, ಒಬ್ಬನೆ, ಒರ್ಸದ್ರು. ..
ಏ, ವರ್ಸು ಗೊತ್ತಿರ್ತೇತಿ, ಎಲ್ಲರಿಗೆ? .. ಫೀಲ್, ಹಂಗ ಆಗದ ಅದು! ಹೊಸ ಗಡಿ ತಂದು, ಮೇಲೆ ಹೆಂಗ್ ಆತಿ ಒಂದ್ ಎರಡ್ ತಿಂಗಳು, ಜಾಲಿ, ಮಾಡ್ತವಿ ಹಂಗ ಮತ್ತೆ. .. ಲೋ, ಯಾರಿಗಾದ್ರೂ, ಆಸ್ಟೆಬ್ರೋ, ನಿಮ್ಂಗ ನ ಯಾರಿಗರು ಅಷ್ಟೇ, ಬ್ರೋ, ಒಂದ್, ಎರಡು ತಿಂಗಳು. .. ಹ್ಯಾಂಗ್ವಾಂಡ್ರೆ, ಜಾಲಿ, ಮಾಡ್ತೀ, ಆಮೇಲೆ ಇದಾಗುತ್ತದೆ? ...
ಹ್ಮ, ಹೊಸ, ಹೆಂಡತಿ, ಅಂದಮೇಲೇ, ಸ್ವಲ್ಪ ಕೇರ್ ಮಾಡ್ಬೇಕ್, ಅಮೇಲೆಲಿ, ಹ. ..
ಹ್ಮ್ ಕೊಡ ಹಣ್ಣ ಹಣ ಏನಿಲ್ಲ ಹೇ ಅತತ್ತು ಅಲೋ ಬಿಸಿನೀರಿಡ ಹತೀನಿ
ಏನ
ಸುಮ್ನೆ ಒಂದ್ ವಾಕ್ ಹೋಗ್ತಿ ಅಂತ ಯಾರ ಮ್ರ
ಎಲ್ಲೆ ಬ್ರಿಡ್ಜ್ ಕಡೆ
ಆ
ಕಡೆ
ಬ್ರಿಡ್ಜ್ ಹಾ ಆ ಕಡೆ ಹಕೇ ನೋಡ
ಅಷ್ಟು ಹೋದ್ರೆ ಮುಗಿಯತ ಮೊದ್ಲು ಹೋದ್ರೆ ಮುಗಿಯತ
ಇೆ ಮಾತಾಡ್ಕಂತ ಒಂದ ರೌಂಡ್ಡ್ಕ ಚಪ್ಪಲಿ ಇಲ್ಲ ಮರ ಕಾಲಾಗ
ಹ್ಮ್
ಹಂಗ ಹೋಗ್ಬಿಡ್ಲ ಮತ್ತೆ ಏ ಚ ಹಾಕ್ಬಾರ್ದು
ನನಗೆ ಯ್ದ ಒಂತ ರಾತ್ರಿ ಚಿದಂಗ ಆತ ತೊ ಮರ ಹಿಂದೆ
ನ ವಾಕಮ ಬಿಡ
ಏ ವಾಕ್ ಮಾಡ್ಬೇಕು ಕರೆಕ್ಟ್ ಆಗತ್ತೆ
ಹಂಡ್ರೆಡ್ ಪರ್ಸೆಂಟ್ಾ
ಯಾವನ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಯಾರು ಕೊಡಲ್ಲ
ಒಂದು್ ತರ್ಟಿ ಪರ್ಸೆಂಟ್ ಆಗುತ್ತೆನೆ
ಏ ಏನೋ ಕಾಲ ಚೂಚ ತಪ್ಪ ಒಪ ಸಕೆ ನನ್
ಚಪ್ಪಲ ಹಾಕಬೇಕತ್ತಲ್ಲ ಹ
ಅಪ್ಪಾ
ಇವತ್ತು ಏನ ಐ್ತಲ್ಲ ಇವತ
ಏನಾಗೈತೆ
ಊಡುಕ್ಕ
ಹ ಶಕ್ಯ ಏನು ಏನಾಗಿತ್ತು ಊಟಕಂದ್ರ
ಹ ನಂದಾ ಕೂಟಕ್ಕ
ಇವತ್ತಾ ಮಧ್ಯಾಹ್ನಧ್ಯೇವತವನು
ಹ್ಮ್ ಮಧ್ಯಾಹ್ನದ್ದ ಏನಾಯತ್ತು
ಆ ಕೆರೆ ಕಡ್ಲಿ ಪಲ್ಯ
ಹ್ಮ್ ಹ್ಮ
ಹ ಅಾ ರೊಟ್ಟಿ ಅನ್ನ ಸಾಂಬಾರ ಹ್ಮ ಅದ
ಸಾಮ್ರ
ಬಯ ಅದ ಟಾಸ್ಕ್ ಫೋರ್ಸ್ ನೋಡ್ತೇವಿ
ಏ್ ಬ್ಯಾಡು
ಎಷ್ಟ ಎಷ್ಟ ಕೊಡ್ತಾರರ್ ಹ್ಮ ಮತ್ತ ಅದನ್ ಮುಗಸಲ್ಲ ನಿ ಮಾತಾಡದು ಮುಗಸಕತ್ತ ಯಾಜಾ ಹಾ ಇದಾ ಜಾಸ್ತಿ ಕೊಡ್ತಾ ಇರ್ತಾರೆ ಅವರು ಆದಾಗ ಅದು ಇದು ಗ್ಯಾರಂಟಿಲ್ಲ ಕೊಡ ಬಟ್ ಇದು ಗ್ಯಾರಂಟಿ ಇಲ್ಲ ಅದಕ್ಕೆ ನ ಕ್ಯಾಪ್ ಬಿಟ್ಟ
ಹಲೋ
ಹಾ
ಇರ್ಲಿ ಬಿಡೋ ಇನ್ ಮತ್ತ್
ಯವ ನಿಂ ಸ ಹ ಪೋನ್ ಮಾಡ್ತೀನಿ ತಡಿ ಒಂದ್ ನಿಮಿಷ ಬಿಸಿ ಇರ್ಬೇಕು ನಂಬರ್ ಹೇಳ್ ನೈನ್ ತ್ರೀ ಪೈ ತ್ರಿ ಡಬಲ್ ಏಟ್ ಸಿಕ್ಸ್ ಜೀರೋ ತ್ರಿ ಸಿಕ್ಸ್
ಹಲೋ
ಹಾ ಅಂತ ಬರ್ದು ಬಟ್ ಒನೆ ಹ್ ಡೀ ಬರಾಯ್ತಲ್ಲ ಹೇಳ್
ಹ್ಮ್ ಮಾತಾಡು ಹೋಗ್ ಚಪ್ಪಲ್ ಹಾಕೊಂಡ್ ಹೋಗು. ಚಪ್ಪಲ್ ಹಾಕೊಂಡು ಬಾ.
ಹಾ
ಹಲೋ
ಹಾ ತಡೆ ಒ ಒನ್ ಟೈಮಿಗೆ ಅದಕ್ಕ ಬ್ಯಾ ಬೇಸ್ರ ಒಂಟೈತ್ ತಗೋ ಬಾರೆ. ಬ್ಯಾಸರ ಒಂಟೈತ್ ನನಿಗೆ
ಹಲೋ
ಹಾ
ತೊಂಬಂದಿ ಚಪ್ಪಲ್ಲ
ಈಗ ಹಾಕಂಡ್ ಹೊಂಟಿದ್ ನೋಡ್ ಹೊರಗ. ಅದೊಂದ್ ಬ್ಲೂತೂತ್ ಒಂದ್ ಸಿಕ್ಕಿದ್ರೆ ಮಸ್ತ್ ಆಗಿರೊತ್ ತಡಿ
ಹಾ ಈಗ ನಿನ್ ಎಷ್ಟೊ ಬಂದಿತ್ತಲ್ಲ ನೈನ್ ನೈನ್ ನೈನ್ ಹಂಡ್ರೆಡ್.
ಪರ್ಟಿ ತ್ರೀ
ಹಾ ಹೌದ್ ಹೌದ್ ಹೌದ್ ಹೌದು ಕರೆಕ್ಟ್ ಕರೆಕ್ಟ್ ಹ್ಮ
ಏ ಬೈ ಯಾರಾದರು ಬ್ಲೂತೂತ್ ಸೂಟ್ರೂ
ಇಲ್ಲಿ ನೋಡ್ ಏರಪೋನ್ ಐತಿ ನೋಡ್ ಇಸ್ಕೊಂಡು ಹೋಗ್.
ನಂತರ ಹ ಹ ಹ ಹೆ ಹೆ ಹೆ ರ್ಕಾಗಂದುದು ಹಾ
ಮತ್ತೇನ್ ಅಂತಾರೊ
ಯಾರು
ಅವಳಿ ಜವಳಿ
ಯಾರಾ
ನಿಮ್ಮ್ ಅವಳಿ ಜವಳಿ
ಹೆ ಹೆ ಹಿ ಹಿ ಸುಮ್ಮನ್ ಆಗೋದ್ವಿ ನಾವು ಸುಮ್ಮನೆ.
ಹ್ಮ್ ಸುಮರಯ್ಯ ಪುಮತಿನ ಮಧ್ಯಾಹ್ನ ಅಂತಾರ ಅಲ್ಲ
ಎ ಭೀಮ ಬ್ಲೂತೂತ್ ಎಲ್ಲಿ ಐತ್ ಲೇ ಹ್ಮ್
ಹ್ಮ
ಹಾ ಹೇಳ ಅಣ್ಣ.
ಮನ್ನೆ
ತಡೆ ತಡೆೆ ಕಲ್ಸ ಆಗಲ್ಲ ಅಂದ್ರ್ ಕೈಯಗ ಇಡ್ಕೊಂಡು ಹಡ್ಕೊಂಡ್ ಜನ ಸಾಕಾಗ್ಬಡ್. ಎಲ್ಲಐ್ತದ ಬಂದ್ಗಳು ಮಾರಾಕ್ಕ ಯಾರಾದೂ
ಹನ್ದಲ್ಲ ಅಲ್ಲ
ಯಾರ ಎಲ್ಲಿ
ಇಲ್ಲಿ
ಯಾವಾಗ ಹ್ಮ
ವಸಿಂದು
ಇಲ್ವಂತೆೇನೋ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
ಹಲೊ.
ಮಾತಾಡೊ ಹ್ಮ್.
ಹಾ ಹೇಳಬೈ ಇಪಟ್ಟ ಇಪಟ್ಟ ಮಾತಾಡ್ತಾರ
ಹೆಳ್ಬೆಕ ನೋಡಪ ನಿನ.
ಆ ನೋಡತವಿನಾ ಯಾದ್ರರು ಓಡ ಬಿಡ್ಲ ಅನ್ಸಬ ಬಿಡತ್ ಮಾರಯ್ಯಾ. ಎಲ್ಲಾರು ಹೋಗ್ಬಿಡ್ಲ ಅನ್ಸತತಿ.
ನಾ ಇದ್ರೆ ಹೋಗ್ತಿದ್ದ್ ನೋಡುವ ಕಖರೇಂದ್ರ.
ಹಾ ಇಲ್ಲ ನಿನ್ನೆ. ಚಿಕನ್ ಪೀಸ್ ಕಮ್ಮಿ ಆಗ ನೀ ಇದ್ದಿದ್ರೆ ನೀನೇ ಹಾಕ್ತಿದ್ದೆ ನಂಗೆ. .
ಕಡಂದ್ರ.
ಹಾಕ್ತಿದ್ದಿ ಬಿಡ ತಿಂತಿರಲಿಲ್ಲ ಆಲ್ಮೋಸ್ಟ್ ಲಾಷ್ಟ.
ಹ್ಮ ಸಾಂಬಾರ್ ಎಲ್ಲಿಗ್ ಹಾಕ್ತಿದಪ್ಪ.
ಹ್ಮ ಸಾಂಬಾರ್ ತಿಂತೀನಿ ಬಾಳ ಅಂದ್ರೆ ಒಂದ್ ನಾಲ್ಕ್ ಪೀಸ್ ಅಷ್ಟು. ತಿಂತಿದ್ದೆ.
ಹಾ ನಿನ್ನ ನಿಗ ಹಾಕ್ಬಡ್ತಿದ್ದ.
ಹ್ಮ್ ನಮ್ ರವಿ ಇದ್ರೆ ಆಗ್ತಿದ್ದಿಲ್ಲ.
ಹಾ.
ಎಲ್ಲದಿ.
ಇಲ್ಲೇ ಮಂಚದ ಮೇಲೆ
ಹ ಹಾ ಮತ್ತೆ ಹೊಲಸ ಕಾಲ ಒಪ್ಪಂದೀಪ ಅಲ್ಲಿ.
ಹ ಓ ನಿಂದ ರಗ್ನ ಮರ್ಚಿಟ್ಟ ನೊಡೊ ಮಾರಯ್ಯಾ.
ನಾನ ಮಡಸಿನ ನೋಯ್ಯಪ್ಪ ನೀ ಹೆಂಗ ಬಂದ್ ಮಕೊ್ ಬಿಿಡ್ತೇೆ.
ತು ನಿನ್ ಮಂಚದ ಮೇಲೆ ಮಕ್ಕೂಂಡಿಲ್ಲ ಸುಮ್ಮಿರು ಮಾರಯ್ಯಾ
ಏ ಇದು ಸುಳ್ಳ ಇದು ವಿಡ ವಿಡ ಮಾಡಿನ ನಾನು.
ತೋರ್ಸು ಹಾಕ ಹಾಕ. .
ನಿನ್ನೊಂದ್ ಫೋಟೋ ಹಾಕ್ತೀನಿ ನಗ್ತೀನಿ ನೋಡ ನಿನ.
ಏ ಎಂತ ಹೊಲಸ ಏನ.
ಮಕ್ಕೊಂಡ ಹೆಂಗ್ ಮಕ್ಕೊಂಡೆ ಗೊತ್ತಾ ನೀನು ಸ್ವಟ್ ಹ ಮೊನ್ನೆ ಕರೆಕ್ಟ್ ಮುಕೊಂಡಿದ್ದಿ ಈಗ ಮುಂಜೆದ ಎದ್ದು ನೋಡ್ತೀನಿ ಈಗ ಸೋಂಟ್ಟ ಹೊರ್ ಹೊಳಸ್ಬಿಟ್ಟಿ.
ಚಪ್ಪಲಿ ಕಡೆ ಬನ್ನಿ.
ಯೊಪ್ಪ.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
ಹಾಕ್ ತಡಿ ನೋಡ್ತೇನಿ.
ಇಲ್ಲಿಲ್ಲ ಮಾತಾಡ್ಕೊಂಡ ನೋಡ.
ಹ್ಮ ತಡಿ ಟೈಮ್ ಆತಗ ನಾನ್ ಮಾಡ್ತೀನಿ.
ಹಾ ನಂದಾಯ್ತು.